ಹಲೋ ಹಲೋ
ಹ್ಮ
ಊಟ ಆಗಿದೆಯಾ ನಿಮ್ದು ಊಟ ಆಗಿದೆ ನಮ್ದ ಊಟ ಆಗಿದೆ ನಿಮ್ಮ ಮನೆಯಲ್ಲಿ ಏನ್ ಮಾಡಿದ್ದಾರೆ ಊಟಕ್ಕೆ
ನಮ್ಮ ಮನೆಯಲ್ಲಿ ಭೋಜನಕ್ಕೆ ತರಕಾರಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ರೋಟಿ ಚಟ್ನಿ ಸಿ ಸಿಿ ಅದ ರುಚಿ ರುಚಿಕರರಾದ ಹಪ್ಪಳಗಳು
ಈಗ ಉತ್ತರ ಕರ್ನಾಟಕದಲ್ಲಿ ಊಟಕ್ಕೆ ಏನು ಸ್ಪೆಷಲ್ಲ ನಾವು ಉತ್ತರ ಕರ್ನಾಟಕದವ್ರೇ ಆದ್ರೆ ಬೆಂಗಳೂರಲ್ಲಿ ಹೋಗಿ ವಾಸಿಸುತ್ತಿದ್ದೇವೆ
ಹ್ಮ್ ಉತ್ತರ ಕರ್ನಾಟಕ ವಲ್ಲಿಿ ಆಹ ಸಜ್ಜಿ ರೊಟ್ಟಿ ಚಟ್ನಿ
ಹ್ಮ್ ಹೌದು ಸಜ್ಜಿ ರೊಟ್ಟಿ ಹದು ಸಜ್ಜಿ ರೊಟ್ಟಿ ಚಟ್ನಿ ಉತ್ತರ ಕರ್ನಾಟಕದಲ್ಲಿ
ತುಂಬಾ ಆಹಾರ ಜವಾರಿ ಜವಾರಿ ಊಟ ಇಲ್ಲಿ ಹೇಗೆ ಯಾವುದೇ ಎಂತ ಇದು ಕ್ರಿಟಿಕಲ್ ಕಂಡೀಷನ್ ಇದ್ರು ಇಲ್ಲಿ ಫೇಸ್ ಮಾಡ್ತಾರೀ
ಜಬಾರಿ ಊಟ ನಿಮ್ಮ ಊರಲ್ಲಿ ಪುಂಡಿ ಪಲ್ಯ ಚಟ್ನಿ ಅಂತ ಫೇಮಸ್ ಆಗಿದೆ
ಜವಾರಿ ಊಟ ಅದು ಮಸ್ತ್ ಮಸ್ತ್ ಇರುತ್ತೆ ಮಸ್ತ್
ಜಬಾರಿ ಊಟ ನಿಮ್ಮ ಊರು ನಿಮ್ಮ ಉತ್ತರ ಕರ್ನಾಟಕದ ಊಟ ನನಗೆ ಬಹಳ ಇಷ್ಟ ಆಗುತ್ತದೆ
ಹಾ ಹಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ
ಹ್ಮ್ ನಾವು ಆರಾಮ ಇದ್ದೇವೆ ಏನ್ ಮಾಡುವುದು ಮುಂಜಾನೆಯದ್ದು ಕೆಲಸಕ್ಕೆ ಹೋಗುವುದು ಮತ್ತೆ ಬಂದು ರೂಮಿನಲ್ಲಿ ಬಿದ್ದಿಕೊಳ್ಳುವುದು ಇದೇ ನಮ್ಮ ಜೀವನ ಆಗಿಬಿಟ್ಟಿದೆ
ಕೆಲ್ಸ ಏನ್ ಮಾಡ್ತಿದ್ದೀರಾ ನೀವು ಅಲ್ಲಿ ಬೆಂಗ್ಳೂರಲ್ಲಿ
ಕೆಲ್ಸ ನಾವು ಇಲ್ಲಿ ಮಲ್ಬಾರ್ ಗೋಲ್ಡ್ ಆಹ ಮಾಡ್ ಮಲ್ಬಾರ್ ಗೋಲ್ಡ್ ಡೈಮಂಡ್ ಅಂಗಡಿಯಲ್ಲಿ ಮಾಡ್ತಿದ್ದೇವೆ ಹೌದು ಗೋಲ್ಡ್ ಅಲ್ಲಿ ಮಾಡ್ತಿದ್ದೇವೆ
ಹಾ ಹಾ ಹಾ ಹಾ ಹಾ
ಈಗ ನಾವು ಬಂಗಾರ ಅಂಗಡಿಯಲ್ಲಿ ಹೌದು ನೀವು ಏನ್ ಮಾಡ್ತಿರುವುದು ಏನು ಇಪ್ಪತ್ತು ಸಾವಿರ ಬೆಂಗಳೂರು ನಲ್ಲಿ ಇಪ್ಪತ್ತು ಸಾವಿರ ದುಡಿದರೆ ಅದು ಐದ್ ಸಾವಿರ ದುಡ್ದಂಗ ಆಗುತ್ತದೆ ನಮಗೆ
ಹ್ಮ್ ಅಲ್ಲೆಲ್ಲಾ ಬಾಡಿಗೆ ಹೋಗ್ತದೆ ಊಟಕ್ಕೆ ಹೋಗ್ತದೆ ಮಸ್ ಚಾರ್ಜ್ ಹೋಗುದ ಅಲ್ವಾ ಎಲ್ಲಾ ತರ ತೊಟ್ಟಿ ತೊಟ್ಟಿಗಳು ಇರುತ್ತಲ್ವ ಅದ ಪೇರ್ಯಟಗಳು ಇರ್ತಾವಲ್ವಾ ದರ ದರ ಹೆಚ್ಚು
ಈಗ ಊರಿನ ಊರಿನಲ್ಲಿ ಹೇಗೆ ಊಟ ಆಗುತ್ತ ಇಲ್ಲಿ ಬೆಂಗಳೂರಲ್ಲಿ ಊಟನೇ ಆಗುತ್ತಿಲ್ಲ ದಿನಾಲೂ
ಊರಿನಲ್ಲಿ ಊಟಿಲ್ಲ
ಊರಿನಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡುತ್ತಿದ್ದೇವೆ ರುಚಿ ರುಚಿಕರವಾದ ಊಟ ಉಪ್ಪು ಸಕ್ಕರೆ ಎಲ್ಲ ಇರುತ್ತದೆ ಅಡಿಗೆಯಲ್ಲಿ ಆದ್ರೆ ಅಲ್ಲಿ ಉಪ್ಪುನುೂ ಇಲ್ಲ ಸಕ್ಕರೆನೂ ಇಲ್ಲ
ಹ್ಮ್ ಅಂದ್ರೆ ಇದು ಹೇಗೆ ಅಂದ್ರೆ ಗೊತ್ತಾ ಹ್ಮ ತಾಯಿನಾಡಿ ಊಟನ ಬೇರೆ ಮತ್ತೊಂದು ದೇಶಕ್ಕೆ ಹೋಗಿ ಇರುವುದ ಬೇರೆ ಪರಿಸ್ಥಿತಿ ತಕ್ಕ ಹಾಗೆ ಇರುವುದು ಬೇರೆ
ನೀವು ತುಂಬಾ ಲಕ್ಕಿ ಮೇ ಲಕ್ಕಿ ಬಿಡ್ರಿ ಹಂಗ ನೀವು ನಿಮ್ಮ್ ಹಳಿಯಲ್ಲಿ ಊಟ ಮಾಡಿಕೊಂಡು ಇರ್ತೀರಿ ನಾ
ನಾವು ನಮ್ಮ ಸ್ವಂತ ಬಿಸ್ನೆಸ್ ಮಾಡಿದ್ದೇ ನಾವು ನಮ್ಮ ಊರಿನಲ್ಲಿ ನಾನೇ ನನ್ನ ಕೈಯಲ್ಲಿ ನಾಲ್ಕು
ನೀವು ಸ್ವಂತ ಬಿಸ್ನೆಸ್ ಮಾಡ ದ್ರರಿ ಎಷ್ಟು ಸಣ್ಣ ವಯಸ್ಸಿನಲ್ಲಿ ಹೇಗೆ ಬೆಳೆದಿದ್ದೀರಿ ನೀವು
ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾನು ಶ್ರಮಪಟ್ಟಿದ್ದೇನೆ ಮೊದಲು ಶ್ರಮ ಪಟ್ಟು ಈಗ ಮೇಲೆ ಬಂದಿದ್ದೇವೆ
ನಿಮ್ಮ ಕಾಲಿನ ಮೇಲೆ ನಿಮ್ಮ ಕಾಲಿನ ಮೇಲೆ ನೀವೇ ನಿಂತುಕೊಂಡಿದ್ದೀರಿ ಈಗ
ಇಲ್ಲ ನಮ್ಮ ಕಾಲಿನ ಮೇಲೆ ಬೇರೆಯವರು ನಿಂತಿದ್ದಾರೆ
ನಿಮ್ಮ ಕಾಲಿನ ಮೇಲೆ ನಾಲ್ಕು ಸೇವಕರನ್ನು ನಿಲ್ಲಿಸಿಕೊಂಡಿದ್ದೀರಿ ನೀವು ನಿಮ್ಮ ಅರ್ಥ
ಹ್ಮ್ ಹ್ಮ್ ಹ್ಮ್ ನಾವು ಫಸ್ಟ್ ಮಟ್ಟ ಮೊದಲು ನಾನು ನಾನು ಬೇರೆ ಕೈ ಕೆಳಗೆ ಹೋಗ್ತ್ತಿದ್ದೆ ಅಲ್ಲಿ ಒಂದು ನಾಲ್ಕು ಹ್ಮ್ ಅಲ್ಲಿ ಒಂದು ಮೂರ್ ನಾಲ್ಕು ಪೋರ್ಷ ಶ್ರಮಪಟ್ಟು ಎಲ್ಲ ರೀತಿಯ ಜ್ಞಾನವನ್ನು ಪಡೆದುದು ಅದು ಹೇಗೆ ನಮ್ಮ ಹಾರಕ್ಕೆ ಸರಿ ಹೋಗುತ್ತದೆ ಅ ಎಂದು ಎಲ್ಲ ತಿಳಿದುಕೊಂಡು ಆಮೇಲೆ ಅಲ್ಲಿಂದ ನಾನು ನನ್ನ ಸ್ವಂತ ವ್ಯರಾಮ ಶುರು ಮಾಡಿದೆ ಇವ ಏನಿಲ್ಲ ಅಂದ್ರು ನನ್ನ ಹತ್ರ ನಾಲ್ಕು ಜನ ಇದ್ದಾರೆ
ಎಷ್ಟು ಜನ ಇದ್ದಾರೆ
ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಅವ್ರಿಗೆ ನಾಲ್ಕು ಜನರಿಗೆ ಊಟ ವಸತಿ ಕೊಟ್ಟು ಆರೋಗ್ಯ ಸಹ ನನ್ನ ಕಡೆ ಅವರ ಆರೋಗ್ಯ ಸಹ ಹಾಗೆಯೇ ಅವರನ್ನು ಅಂದರೆ ಒಳ್ಳೆ ರೀತಿ ನಮ್ಮ ಮನೆಯವರು ಇದ್ದ ಹಾಗೆ ಅವರನ್ನು ನೋಡಿಕೊಳ್ಳೋುದು
ನೀವ ಏನ್ ಮಾಡ್ತಿದ್ದೀರಿ ಮೊದಲು ಏನ್ ಮಾಡ್ತಿದ್ರಿ
ನಾವು ಮೊದಲು ನಾವು ಮೊದಲು ಎಮ್ಮೆ ಕಾಯುತ್ತಿದ್ದೇವೆ
ಎಮ್ಮೆ ಕಾಯವರು ಹೋಗಿ ಈಗ ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವು ನಿಂತು ಕೊಂಡಿದ್ದೇರಿ ಮತ್ತ ಸಹ ನಾಲ್ಕು ಜನಕ್ಕೆ ಮತ್ತತ್ ನಾಲ್ಕು ಜನಕ್ಕೆ ಸಹಾಯವನ್ನು ಮಾಡಿದ್ದೀರಿ ನೀವು
ಹೌದು ಹೌದು ಹೌದು ಹೌದು ಆ ನಾಲ್ಕು ಜನ ನನ್ನ ಮನೆಯ ಹಾಗೆ ನೋಡಡ್ಡಿದ್ದೇವು ನಾವು ಮೊದಲು
ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದನ್ಸುತ್ತದೆ ನನಗೆ
ಎಲ್ಲರ ಮನಸ್ಸು ನಮ್ಮ ಮನಸ್ಸು ಎಲ್ಲರ ಮನಸು ಒಳ್ಳೆಯವರಾಗಿದ್ರೆ ಎಲ್ಲರೂ ಒಳ್ಳೆಯವರೇ ಧರ್ಮದ ನಡೆಯುವುದೇ ಸತ್ಮಾರ್ಗ
ಹ
ತತ್ಕಾರ್ಯ
ಹೌದು ಹೌದು ಹೌದು ಅವರ ಮನೆಯವರು ನಿಮಗ ಏನಂತಾರೆ ಹ್ಮ್ ಈಗ ನೀವು ನಾಲ್ಕು ಮಂದಿನೂ ಸಹಾಯ ರನ್ನು ಇಟ್ಟುಕೊಂಡಿದ್ದೀರಿ ಹೌದಲ್ಲವೇ ಈಗ ಅವರ ಮನೆಯ ಮನೆಯವರನ್ನು ಒಪ್ಪಿಗೆಯನ್ನು ತಗೊಂಡಿದ್ದೀರಾ
ಅವರ ಮನೆಯ ಒಪ್ಪಿಗೆ ಅವರ ಎಲ್ಲಾ ಅವರ ಎಲ್ಲರ ಒಪ್ಪಿಗೆ ಅವರು ಅವ್ರ ಮ ಮನೆಯವ್ರ ಒಪ್ಪಿರಗಿಂತ ಇವರ ಇವರ ಒಪ್ಪಿಗೆ ಸಹ ಕೇಳಿ ನಾನು ಅವರನ್ನು ಕರೆದುಕೊಂಡು ಬಂದಿದ್ದೇನೆ
ಈಗ ನೀವು ಅವ್ರಿಗೆ ಒಬ್ಬ ಈಗ
ಒಬ್ಬರನ್ನು ಮತ್ತ ಮನಸ್ಫೂರ್ತಿಯಾಗಿ ಬಂದರೆ ಅವಶ್ಯವಾಗಿ ಯಾವುದೇ ಕೆಲಸ ಅವರನ್ನು ನಿಗಹಿಸಬಹುದು ನಿಗಾಡಿಸಬಹುದು ನಾವು ಇಲ್ಲ ಇದ್ದರೂ ಇಲ್ಲದಿದ್ದರೂ ಮಾಡಿಕೊಂಡು ಹೋಗಬಹುದು ಅಕಸ್ಮತ್ ಮಾತ್ ಇವಾಗ ನಾನು ಅವ್ರ ಮನಸ್ಸಿಲ್ಲ ದುಡ್ಡಿಂದ ಸಲುವಾಗಿ ಬಂದು ದುಡ ಇವಾಗ ನಾನು ಹೇಳೋದು ಸುಮ್ಮನೆ ಒಂದು ಉದಾಹರಣೆ ಅಂತ ಅನ್ಕೊಳ್ಳಿ ಇವಾಗ ನೀವೊಬ್ಬರು ಯಾರಾದ್ರರು
ಅವರು ಯಾವುದೇ ಕೆಲಸವನ್ನು ಆಸಕ್ತಿಯಿಂದ ಸಂಪಟು ಮಾಡುವುದಿಲ್ಲ ಯಾವ ವ್ಯಕ್ತಿ ಹಣ ಹಣ ನನ್ಗೆ ನನಗೆ ನನಗೆ ೇ ಕೆಲಸ ಅನ್ನ ಹಾಕುತ್ತಿದೆ ಎಂದು ಯಾವ ವ್ಯಕ್ತಿ ಶ್ರಮಪಡುತ್ತಾನೋ ಆ ವ್ಯಕ್ತಿ ವ್ಯಕ್ತತಿಗೆ ಆ ಕೆಲಸ ಕೈ ಹಿಡುತ್ತದೆ ಅನ ಹಣದ ಮುಖ ನೋಡಿ ಬರುವೋಕಿಂತ ಹ್ಮ್ ಒಳ್ಳೇದು ಒಳ್ಳೇದು ಈ ರೀತಿ ಇದ್ರೆ ನಂಗೆ ತುಂಬಾ ಇಷ್ಟ ಹ್ಮ್ ಈಗೆ ನೀವು ನೀವು ಹೇಗೆ ನೋಡಿಕೊಂಡು ಹೋಗಿದ್ದೀರಾ ಅಲ್ಲಿಗೆ ನೀವು ದುಡ್ಡು ನೋಡ್ಕೊಂಡು ಹೋಗಿದ್ದೀರಿ ಅಲ್ಲಿಗೆ
ನಮ್ಮ ಮನೆಯಲ್ಲಿ ಪರಿಸ್ಥತಿ ಗಂಭೀರ್ದ ಕಾರಣ ನಾವು ಬೆಂಗಳೂರಿಗೆ ಬಂದಿದ್ದೇವೆ
ಒ ನಾನು ಒಂದು ನಿಮಗೆ ಉಪಾಯ ಹೇಳಬಲ್ಲೆ ನೀವು ಸಹ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ ಇವಾಗ ಒಂದು ನಾಲ್ ನಾಲ್ಕೈತ
ಈಗ ಮೊದಲು ದುಡ್ಡು ಬೇಕಲ್ಲವೇ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬರ್ತೇನೆ ಬೆಂಗಳೂರಿಗೆ ಹೋಗಿ
ದುಡ್ಡು ಸಬ್ಸಿಡಿ ಮಾಡಿ ಗೌರ್ಮೆಂಟ್ ನಮ್ಮ ಸರ್ಕಾರ ದಾಯಾಸನ ಮಾಡಬಹುದು ನೋಡಿ ನೋಡಿ ಅದನ್ನು ಅಪ್ಲಿಕೇಶನ್ ಏನಿದೆ ಏನು ಎಂತ ಅಂತ ಚೆಕ್ ಮಾಡಿಕೊಳ್ಳಿ ಖಚಿತಪಡಿಸಿಕೊಳ್ಳಿ ವೆಬ್ಸೈಟ್ನಲ್ಲಿ ಹೋಗಿ
ಈಗ ಒಬ್ಬ ಮನುಷ್ಯನಿಗೆ ಎಷ್ಟು ಸಬ್ಸಿಡಿ ಸಾಲ ಹಾಕುತ್ತಾರೆ
ಆಗ್ಬೋದು ಅದು ನೀನು ಮಾಡತಿರು ವ್ಯವಹಾರ ಮೇಲೆ ಆಗತಿರ್ಬಹದು ನೀನು ಕಡಿಮೆ ಕಡಿಮೆ ಹಣ ದುಡಿಯುತ್ತಿದ್ದ್ರೆ ನಿಮಗೆ ಕಡಿಮೆ ಆಗ್ತಾರೆ
ನಿಮ್ಗೆ ಎಷ್ಟು ನೀವು ಸಬ್ಸಿಡಿ ಆಗಿ ತಗೊಂಡಿದ್ದೀರಾ ಹಣ ಒಂದು ಮೊದಲು
ಸಬ್ಸಿಡಿ ಅಂತ ಏನೋ ಅದು ನಮ್ಗೆ ಅಪ್ಲೈ ಆಗ್ಲಿಲ್ಲ ಸಬ್ಸಿಡಿ ನಾನು ಒಂದು ಕಡಿಮೆ ಕೆಲವೊಂದಿಷ್ಟು ಮೊದಲು ಒಂದು ಎರಡು ಕರುಗಳನ್ನು ಸಾಕಿದೆ ಎರಡು ಎಮ್ಮೆಗಳನ್ನು ಬಂದಲು
ಹಾ
ಒಂದು ವರ್ಷಕ್ಕೆ ಎರಡು ಹೋಗಿ ನಾಲ್ಕು ಅದ್ವು
ಹಾ
ಮತ್ತೆ ಒಂದು ವರ್ಷಕ್ಕೆ ನಾಲ್ಕು ಹೋಗಿ ಎಷ್ಟದು ಎಂಟದು
ಹೂ
ಹೀಗೆ ಹೀಗೆ ಮಾಡಿಕೊಂಡು ಇವಾಗ ದೊಡ್ಡ ಪಫಾರ್ಮ ಮಾಡಟ್ಟಿದೆ
ಹ್ಮ್ ನೀವು ನಿಮ್ಮ ಸ್ವಂತರ ದುಡ್ಡಿದ್ದನ ಮಾಡಿದ್ದೀರಿ.
ಆದ್ರೆ ಏನು ಮೊದಲು ಧೈರ್ಯ ಬೇಕು ಯಾವುದೇ ಕೆಲಸ ಮಾಡ್ಬೇಕಂದ್ರೆ. ಮನುಷ್ಯನಿಗೆ ಧೈರ್ಯ ಬೇಕು ಯಾವ ವ್ಯಕ್ತಿಯಲ್ಲಿ ಧೈರ್ಯ ಇರುವುದು ಆ ವ್ಯಕ್ತಿಗೆ ಅವಶ್ಯ ಮುಂದ ಬರುವನು ಅವನ ಕಾಾಲ ಮೇಲೆ ಅವನು ನಿಂತುಕೊಳ್ಳುವನು ಇಲ್ಲ ಪ್ಪಾ ಬೇರೆ ಒಬ್ಬರು ನೋಡಿಕೊಂಡು ಮಾಡ್ತೇನಿ ಅವ್ದ ಏನಾಗುತ್ತೆ ಮುಂದೆ. ಯೋಚನೆ ಯಾಕಿ ಭವಿಷ್ಯದ ಚಿಂತೆಯಕಿ. ವರ್ತಮಾನವನ್ನು ನಾವು ಅನುಭವಿಸಬೇಕು.
ಹೌದು ಬಿಡಿ ನಾನು ಒಂದು ಕೇೇಳತೀನಿಾನನ್ ಹೇಳ್ತೀರಾ ನೀವು.
ಹೇಳಿ ಅವಶ್ಯವಾಗಿ ನಮಗೆ ಗೊತ್ತಿದ್ದರೆ ಸಹಾಯ ಮಾಡೋಣ.
ಈಗ ನೀವು ಅವ್ರನ್ನು ಕೆಲ್ಸಕ್ಕೆ ಇಟ್ಟಕೊಂಡಿದ್ದೀರಿ ಯಾವದಿಲ್ಲ. ಈಗ ಒಬ್ಬರಿಗೆ ಎಷ್ಟು. ಮಕ್ಕಳು ಪಗಾರ್ ಕೊಡ್ತೀರ ಒಂದು ದಿನಕ್ಕೆೇನು ಒಂದು ತಿಂಗಳಿಗೆ.
ಅವ್ರಿಗೆ ವರ್ಷ ಪೂರ್ತಿ ಜೀತದಾಳ ಅಂತಂತಾರೆ ನಮ್ಮ. ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ಊರುಗಳಲ್ಲಿ ಜೀತ ಅಂತಾರೆ ಅವ್ರಿಗೆ ಜೀ. ಒಂದು ಲಕ್ಷದ ಐವತ್ತು ಸಾವಿರ ಇದೆ ಒಬ್ಬರಿಗೆ ಪ್ಯಾಕೇಜ್ ನಿಮ್ಮ ಬಾಜಲ್ಲಿ ಹೇಳ. ಕದ್ರಿ ಪ್ಯಾಕೇಜ್. ವರ್ಷಕ್ಕೆ ಊಟ ವಸತಿ ಆರೋಗ್ಯ ಹ್ಮ್ ಊಟ. ಊಟ ವಸತಿ ಆರೋಗ್ಯ ಎಲ್ಲ ನಮ್ಮ ಕಡೆ.
ಸದ ಆರೋಗ್ಯದಲ್ಲಿ ಏನಾದ್ೂ ಏರುತ್ತಿರ ಆದ್ರೆ ನೀವು ಅವರಿಗೆ.
ಹ್ಮ್ ಮೂಲಭೂತ ಸೌಕರ್ಯಗಳು ಎಲ್ಲ ನಮ್ಮ ಕಡೆ.
ಹಾ ಹೌದು
ಹ್ಮ್
ಸರಿ ಸರಿ ನೀವು ನೀವು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಿ.
ಒಳ್ಳೆಯ ಕೆಲಸ ಹಾ ದೇವರು ಹೇಗೆ ಇಟ್ಟಿದ್ದಾನೆ ಹಾಗೆ ಹೋಗೋುದು ನಾವು ಒಬ್ಬರಿಗೆ. ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೊಬ್ರು ಒಳ್ಳೇದು ಮಾಡೋರು ಇರತರಲ್ವಾ
ಎಪ್ಪ ಬಯಸಕ್ಕಿಂತ ಒಳ್ಳೇದು ಮಾತನಾಡಿ ಒಳ್ಳೆ. ಇವಾಗ ಆ ಸಂಕ್ರಾಂತಿಯಲ್ಲಿ ಹೇಳ್ತಾರ ನೋಡಿ. ಒಳ್ಳೆ ಮಾತಾಡ್ ಶವೆಲ್ಲ. ತಿಂದು ಒಳ್ಳೆ ಮಾತಾಡಿ ಒಳ್ಳೊಳ್ಳೆ ವಿಚಾರಗಳನ್ನು
ಮಾಡಬೇಕು ಅರಚಿಕೊಳ್ಳಿ ನಿಮ್ ಹೌದು.
ಹೀಗೆ ಅಂತ ಹೇಳ್ಬೇಕು ಅಷ್ಟೇ ಏನುಗೇನಿಲ್ಲ. ನಾವವು ಒಬ್ಬರು ಹಳಗೆ ಮಾಡಿದರೆ ನಮಗೆ ಇನ್ನೊಬ್ರು ಹದು ಮಾಡ್ತಾರೆ ಅಂದ್ರೆ ಧರ್ಮ ಧರ್ಮದ ಮಾರ್ಗದಲ್ಲಿ ನಡೆಯುವೋಣ.
ಈಗ ನೀವು ಈಗ ಯ ಕರ್ಮ ಅಂತ ಯಾರಿಗ. ಬಿಡುವುದಿಲ್ಲ ಅದು.
ಕರ್ಮ.
ಹ ಕರ್ಮ ನೀವು ಒಳ್ಳೇದ ಮಾಡಲಿಕ್ಕಂದ್ರೆ ಅದು ನಿಮಗೆ ಕರ್ಮ ಆಗುತ್ತದೆ
ಹ್ಮ್ ಮನುಷ್ಯನ ಇಷ್ಟು ಅರಿವಿದ್ದರೆ ಸಾಕು ಮನುಷ್ಯನಿಗೆ ನವು ಇನ್ನೊಬ್ಬ್ರರಿಗೆ ಕೆಟ್ಟದ್ದನ್ನು ಬಯಸ ಇದರೆ ನಮಗೆ ಇನ್ನೊಬ್ಬರು ಕೆಟ್ಟದು ನಮಗೆ ಇನ್ನೊಬ್ಬರು ಕೆಟ್ಟ್ದ ಬಯಸುತ್ತಾರೆ ಎಂಬುದು ಅರಿವು ಇಟ್ಟುಕೊಂಡು ಮಾಡಿದರೆ ಸದಾ. ಅಗತ್ಯ ಒಳ್ಳೆನಕನು ಭವಿಷ್ಯದಲ್ಲಿ ಅಥವಾ ವರ್ತಮಾನದಲ್ಲಿ.
ಈಗ ನಮಗೆ ಈಗ ಮತ್ತೊಬ್ರು ನಮ ಕೆಟ್ಟದ ಅನುಭವಸಿದ್ರೆ ನಾವು ಮತ್ತ ನಾವು ಒಳ್ಳೆಯದನ್ನು ಬಯಸಬೇಕು ಬರುು ಕೆಟ್ಟದನ್ನು ಬಯಸಬಾರದು.
ಹ್ಮ್ ವ್ಯಕ್ತಿ ಚಿಂತನೆಗಳು ಹಿಗಿರಬೇಕು. ಅಂದ್ರೆ ವ್ಯಕ್ತಿ ಮುಂದೆ ಬರಲು ಸಾಧ್ಯ.
ಹೌದು ಕೆ ಓಕೆ ಓಕೆ ಓಕೆ ಓಕೆ ಸರಿನಾ ನಮ್ಮ ನಮ್ಮ ಪರಿಹಾರದಲ್ಲಿ ಚೆನ್ನಾಗಿದ್ದಾರೆ ನಿಮ್ಮ ಪರಿಹಾರದಲ್ಲಿ ಚೆನ್ನಾಗಿ
ನಮ್ಮ ಪರಿವಾರದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲಾ ನಿಮಗೆ ಆರೋಗ್ಯವಾಗಿದ್ರ ಅಲ್ವಾ
ನಾವು ಆರೋಗ್ಯವಾಗಿದ್ದೇವೆ ನೀವು ಆರೋಗ್ಯವಾಗಿರಿ ಆಯ್ತು
ಹ್ಮ್ ಧನ್ಯವಾದ
ಧನ್ಯವಾದಗಳು ಧನ್ಯವಾದ ಧನ್ಯವಾದ ಓಕೆ ಓಕೆ